ಹಲೋ ಹಲೋ
ಕೇಳಿಸ್ತೇ
ಹ್ ಕೇಳಿಸತತಪ್ಪಾ ಏನ್ ಮಾಡತಿದ್ಯಾ ಹಾ
ಹಾ
ಹಲೋ ಹಾ ಹೇಳೆ ಹೇಳಪ್ಪಾ.
ಹಲೋ. ಹಲೋ.
ಹಲೋ.
ಹಲೋ.
ಕೆಲಿಸತಿಲ್ವ ಈಗ ಒಂದ್ ನಿಮಿಷ ಇರು ಹಂಗೇ ಇರು.
ಹಲೋ.
ಇವಾಗ ಕೆಳಸ್ತಿದಿಯ ನಿಂಗೆ.
ಹಾ ಅಕ್ಕ ಇವಾಗ ಕೆಳ್ಸ್ತಾ ಇದೆ.
ಅಯ್ಯೋ ಇಲ್ಲಿ ಗೊತ್ತಾಲಾ ಇ ಪಿ ಜಿಲಿ ಬರೀ ನೆಟ್ವರ್ಕ್ ಪ್ರಾಬ್ಲಮ್.
ಹ ನಾ ಇಲ್ಲಿ ನೆಟ್ವರ್ಕ್ ಇಲ್ಲ ಅಂದ್ಬಿಟ್ಟು ಆಚೆ.
ಹೌದಾ ಈಚೆ ನೀರು ಸ್ವಲ್ಪ ಒಂದ ಹತ್ತ. ನಿಮಿಷ ಅಷ್ಟತಿ ಅಲ್ಲ ಮಾತಾಡ್ಕೊಳ್ಳೋಣ ಹದ್ ನಿಮಿಷದ ಮೇನು. ಊಟ ಮಾಡ್ದಾ.
ಆಗಲ್ಲೇ ಆಯ್ತು ಅಕ್ಕ ನಿಮ್ದು.
ನಂದು ಆಯ್ತು ಹಂಗೆ ಊಟ. ಇದೇ ಕ್ಯಾಪ್ಸಿಕಮ್ಮ ಮತ್ತೆ ಚಪಾತಿ ಅನ್ನಾ ಸಾಂಬಾರ್.
ಹಾ ಅಕ್ಕ.
ನಿನೇನ್ ಊಟ ಮಾಡ್ದೇ.
ಅಕ್ಕ ಇವಾಗ ಉಪ್ಪು ಸಾಂಬಾರು ಮಾಡಿತ್ತು.
ಏನ್ ಸಾರು ನುಗ್ಗೆ ಸೊಪ್ಪಾ. ನುಗ್ಗೆ ಸಾರ್ ಸ್ವಲ್ಪ ಉಪ್ಸ ಚೆನ್ನಾಗಿರುತ್ತೆ ಬಿಡು.
ಹ ಅಕ್ಕ ಮುದ್ದೇನ ಮಾಡಿತ್ತು ಅಮ್ಮ.
ಹ್ಮ ಅಮ್ಮ ಅಂದ್ರೆ ಅಜ್ಜಿ ನಮ್ಮ ನಿಮ್ಮ ಅಮ್ಮವರಮ್ಮನ. ಹ್ಮ್.
ಅಜ್ಜಿಯ ಅವರ್ ಮನೇಲ್ಲೇಗಿರೋದು ಅಕ್ಕ.
ಹ್ಮ್ ಅಂಟಿ ಹೇಳ್ತಾರತ್ತ.
ಹಲೋ.
ನಮ್ಮ ಓಲ್ಡ್ ಮನೇಲಿ ಇರುತ್ತೆ ಅಂದ್ರೆ.
ಹಲೋ.
ಹ್ಮ್ ಹ್ಮ್ ಹೇಳಪ್ಪಾ.
ಕೇಳಿಸತ್ತಾ ಇಲ್ವ ಅಕ್ಕಾ.
ಇಲ್ಲ ಇಲ್ಲ ಕೆೇಳಸತೈತಿ ಹೇಲು. ಮತ್ತೆ. ನಿಂಗ್ ಕೇಳಿಸ್ತಿಲ್ವಾ.
ಇಲ್ಲ ಅದಕ್ಕೆ ನೀವು ಮಾತಾಡೋದೇ ಕೇಳಿಸತ್ತಾ ಇಲ್ಲ.
ಇವಾಗ ಕೇಳ್ತ ಆಯ್ತಾ.
ಹ್ಮ ಆ ಇವಾಗ ಕೆಳಸ್ತೈತೆ ಇದನೆ.
ಅದೇ ಸ್ವಲ್ಪ ಆ ಕಡೆ ಈ ಕಡೆ ಗಾಳಿ ಬಿಸ್ತ್ ನೆಟ್ವರ್ಕ್ ಹೋಗುತ್ತೆ ಇಲ್ಲಾಂದ್ರೆ ಕೇಲ್ಸುತ್ತೆ.
ಹಾ ಅಕ್ಕ.
ಹ್ಮ್ ಮತ್ತ. ಇನ್ನೇನ್ ಸಮಾಚಾರ.
ಹೇಳ್ಬೇಕು ಅಕ್ಕಾ.
ಚೆನ್ನಾಗ ಅಲ್ಲಲ್ಲ ಇವಾಗ ಇವತ್ತು. ಪಾಠ ಮಾಡಿದ್ನ ಇವತ್ ಇವತ್ ಪಾಠ ಮಾಡಿದ್ನೆಲ್ಲಾ.
ಆ ಅಕ್ಕ
ಅ ಯಾವತ್ಾವತ್ತ ಓದ್ ಮುಗಸ್ಕೊ ಏನಾದಾರ್ರು ಬರಯೋದಿದ್ರೆ ಏನಾದ್ರು ಕಲಿಯೋದಿದ್ರ ಆಗ್ುವೋ ಸ್ವಲ್ಪ ಸುಲಭ ಆಗುತ್ತೆ ನಿಂಗೆ ಎಲ್ಲ ಒಂದೇ ಸಲ ಓದೋಣ ಬಿಡು ಇನ್ನುೂ ಟೈಮ್ ಆಐ್ತಲ್ಲ ಸಮಯ ಅನ್ಕೊಂಡ್ರೆ ಕಷ್ಟ ಆಗುತ್ತೆ ಮತ್ತೆ ಹೂ ಏನಪ್ಪಾ
ಹಲಕ ಏನು ಅಕ್ಕ
ಹೂ ಹೇಳು ಹೇಳು ಮತ್ತೆ ಕೇಳಿಸ್ತಿಲ್ವೇನೋ
ಇಲ್ಲಕ್ಕ
ಹೌದಾ ಇರುವ ನಿಮಿಷ ಹೊರಗಡೆ ನಾನು ಹೊರಗಡೆ ಬರ್ತೀನಿ ಇವಾಗ ಕೆಲಸಿದ್ಯಾಾ
ಹಾ ಅಕ್ಕ ಇವಾಗ ಕೇಳಿಸಸ್ತೈತೆ
ಅದೇ ಪ್ರಾಬ್ಲಮ್ ಅಲ್ಲಿ
ಹ ಕಸ ಹ ಅಕ್ಕ ಅಕ್ಕ ನೀವು ಟೀಚರ್ ನೆನ
ಹ ಯಾರ್ ಹೇಳ್ತ ನಮ್ ಟೀಚರ್ ಅಂತ
ಅಮ್ಮ ಹೇಳ್ತ ಇತ್ತು
ಹೂ ನಾನು ಫಸ್ಟು ಮೊದ್ಲು ಒಂದು ಕಂಪ್ನಿ ಹಯ್ತಿದ್ದೆ
ಹಕ್ಕ
ಅಲ್ಲಿ ಒಂದು ಒಂದುವರೆ ವರ್ಷ ಇಷ್ಟ ಮಾಡ್ದ ಮತ್ತೆ ನಂಗ ಇಷ್ಟ ಆಗಿಲ್ಲ ಯಾಕೆ ಅಂತ ಬಿಟ್ಟಿ ಈಗ ನಾನೇ ಒಂದ್ ಸ್ಕೂಲ್ ಹೋಗ್ತಿದ್ದೀ ನಾರಾಯಣ ಸ್ಕೂಲ್ ಗೊತ್ತಾ ನಿಂಗೆ ನಂಗೆ ಗೊತ್ತು ಗ ಹಾ ಆ ಸ್ಕೂಲಲ್ಲಿ ಮಾತಾ ಇದವಿ
ಅಮ್ಮ ಹೇಳ್ತೈತ ಅವರು ಟೀಚರ್ ನ ಅಂತ
ಹೂ ನಾನು ಟೀಚರ್ಗೆ ಆರು ಏಳು ಎಂಟಕ
ಹ ಅಕ್ಕ
ಹೂ ನ ಹೋಗ ಏನಿಲ್ಲ ಬೆಳಿಗ್ಗೆ ಅಷ್ಟೊತ್ಕ ಹೋಗ್ಬೇಕು ನಮ್ಮ್ೂರ್ ಕಡೆ ತರ ಅಲ್ಲ ಇಲ್ಲಿ ಆ ಎಂಟು ಗಂಟೆಗೆ ಆ ಮಕ್ಳುಪ್ಪ ಇನ್ನೆ ಏಳುವರೆಗೆ್ದ ಬರೋರು ಅವರು ಏಳವರೆಗ ಇನ್ನು ಎಲ್ ಕೆ ಜಿ ಯ ಕೆಜಿ ಒಂದೇ ಕ್ಲಾಸ್ ಮಕ್ಳಿಗೆ ಎಂ ಗಂ ಸ್ಟ್ ಮಾಡ್ತಾರೆ
ಹಾ ಕಷ್ಟಕ್ಕೆ
ಅವರು ಅದ ಎಚ್ಚತ್ಕ ಹೂ ಪಾಪಾ ಚಿಕ್ಕ ಮಕ್ಳ ಅಷ್ಟತ್ ಕೆಜಿ ಎಂ ಗಂಟೆ ಒಳಗಡೆ ಇರ್ಬೇಕ ಅವ್ರಿ ಗೇಟ್ ಒಳಗಡೆ ನಾವು ಒಂದ ಎಂಟು ಇಪ್ಪತ್ತು ಕೊಟ್ಟಿರ್ತಾರೆ ಹೂ ನಾವು ಹಂಗೆ ನೋಡೋಣ್ ದೊಡ್ಡವ್ರ ನಾವ್ ಎದ್ದಿರಲ್ಲ ಚಿಕ್ ಚಿಕ್ಕ ಮಕ್ಳ ಮಕ್ಳು ಮಲ್ಬೈಕಗಿರ ಇದ್ದಿ ಬಂದಿರ್ತಾರೆ
ನಾವೇ ಬೈಸ್ಕೊಂಡ್ ಬೈಸ್ಕೊಂಡ್ ಎದ್ದೋಳ್ತೀವಿ ಅಮ್ಮನ ಕೈಲಿ
ಹೂ ತ್ತಜಬಳ
ಇವಾಗಟೆಂತ್ ಅಂದ್ಬಿಟ್ಟು ಬೇಗ ಎದೊಳ್ಬೇಕಲ್ಲ ಸರ್ ಗಳೇ ಫೋನ್ ಮಾಡ್ತಾರೆ ಎದ್ದೋಳಕ್ಕೆ ಏ ನನ್ಗೆಡ ಬ ಮಾಡ ಹ ಅಕ್ಕ ನಮ್ಗೆ ಬೆಳಿಗ್ಗೆ ಐದ್ ಗಂಟೆಗೆ ಎದ್ದು ಗುಡ್ ಮಾರ್ನಿಂಗ್ ಸರ್ ಅಂತ ಮ ಮೆಸೇಜ್ ಹಾಕ್ಬೇಕು ಇಲ್ಲ ಅಂದ್ರೆ ಅವ್ರೇ ಫೋನ್ ಮಾಡ್ತಾರೆ ಕುುದ ಆತರ ಮಾಡೋ್ರೆ ನಾವ ಏನಿಲ್ಲ ಅವ್ರ ಮೆಸೇಜ್ ಹಾಕ್ತಿೀವಿ ಪುನ ಮಲ್ಲಿಕತೆವಿ ಅವ್ರಗ್ ಗೊತ್ತಿರಲ್ವಲ್ಲ
ಹೂ ಆದ್ರೆ ಅವ್ರಿಗೇನು ಮೋಸ ಆಗಲ್ಲದು ನಮ್ಗೆ ಮೋಸ ಆಗದು ಅವ್ರ ಏನನ್ಕೊಂತಾರೆ ಬಿಡ ಮಕ್ಳೇದ ೋತಿರ್ತಾರೆ ಅನ್ಕೊಂತಳೆ ಆದ್ರೆ ನಾವು ನಮ್ಗೆ ಅಂದ್ರೆ ಈಗ ನೀನು ಹೋಗ್ತಿರೋದು ಅ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ
ಗೌರ್ಮೆಂಟ್ ಅಕ ಗೌರ್ಮೆಂಟ್ ಪ್ರೈವಟ್ ಎರಡು ಮಿಕ್ಸು ಎರಡು ಮಿಕ್ಸೋಕ
ಹ ಆದ್ೂ ನೋಡು ಅವ್ರು ಗೌರ್ಮೆಂಟ್ ಅಂತವರು ಒ ಕಾಲ
ಹಾ
ಹೋಗ್ಬೋದು ಇಗ್ ಬಿಡದ ಅಂತಾರ ಅಂದ್ರೆ ಫೋನ್ ಮಾಡಿ ಕೇಳ್ತಾರಲ್ಲಾ ನಿಜ ಅವ್ರಲ್ಲ ಬಿುಡು ಒಳ್ಳೆಯವ್ರೇ ಎಲ್ಲೋ ದುಡ್ಡು ಕೊಟ್ಟು ಹೋದೋ ಮಕ್ಳಗಳು ಮಾತ್ರ ಕೇಳ್ತಾರನೋ ಆ ತರ
ಸ್ಟ್ರಿಕ್ ಆಗ ಇತ್ತೆ ಸ್ಕೂಲಲ್ಲಿ ಏನಿಲ್ಲ
ಒಳ್ಳೇದುಕ
ಆರ್ ಸಬ್ಜೆಕ್ಟ್ ಕೂ ಆರ್
ಈ ಒಬ್ಬೊಬ್ರು ಒಬ್ಬರು ಹೆಂಗೆ ಅಂದ ಕಾಟಾಚಾರಕ್ ಮಾಡೋರು
ಂಲ್ ಹ ಅಕ್ಕ ಇಲ್ಲ ಆತರ ಇಲ್ಲ ಎಲ್ಲಷ್ಟು ಇಷ್ಟೆ ನಲ್ವತ್ ನಿಮಿಷ ಒಬ್ಬ ಒಬ್ಬ ಬಿಡ್ಕೆ ಆ ನಲ್ವತ್ತು ನಿಮಿಷಲ್ಲೇ
ಹೂ
ಚೆನ್ನಾಗ್ ಪಾಠ ಮಾಡ್ತಾರೆ ನಮಗೆ ಮ್ಯಾಥಸ ಅರ್ಥ ಆಗಲ್ಲ
ನಿಮ್ದ ಎಂತ
ಹ ಅ
ಏನಿಲ್ಲ ದಿನಾ ಪ್ರಾಕ್ಟೀಸ್ ಅಂದ್ರೆ ಬರ್ದಿ ಬರ್ದಿ ಕಲ್ತ್ಕೋ ಅವಾಗ ಈಸಿ ಆಗತೆೇವ
ಹ ಅದು ಎಷ್ಟೇ ಮಾಡಕ್ೋಯ್ತು ತಿನಿ ಬರಲ್ಲ
ಹೂ
ಲೆಕ್ಕನ ಹೊಸಿಸತಿ ಕಲೆಯಲ್ಲ ಮಗ್ಗಿ ಕಲೀರಿ ಅಂದ್ರ ಮಗ್ಗಿ ಕಲ್ತ ಆದ್ರೂ ಲೆಕ್ಕ ಬರದೇ ಇಲ್ಲ ದವ
ಕಷ್ಟ ಅಂತೀವಿ ಏನು ಮಾಡಕು ಆಗಲ್ಲ
ಹೂ ಅಕ್ಕ ಅವ್ರ ಸರತ್ರ ನೀವು ಹೋಗ್ಬಿಟ್ಟು ಪರ್ಸ್ನಲ್ ಆಗು ಕೇಳ್ತೀವಿ
ಹೂ ಹೇಳ್ತಾರಾ ಏನಾದ್ರು ಬೇರೆ ತರದ್
ಈ ಫೋನೇ ಮಾಡಿ ಕೇಳ್ತಾರೆ ಫೋನ್ ಮಾಡಿ ಅಂತ ಹೇಳ್ತಾರೆ ನಾನು ಮಾಡ್ತೀನಿ ಸರ್ಕಕ ನನ್ ಏನ್ ಅರ್ಥ ತಗಲಿಲ್ಲ ಅವ್ರಗ್ ಮಾಡಿ ಕೇಳ್ತೀನಿ ಹೇಳ್ ಕೊಡ್ತಾರ ಆತಾರ ಏನೂಲ್ಲ ಎಲ್ಲಾನೂ ಕೊಡ್ಸ್ರೆ.
ಹಾ
ಮೂರ್ ಜನ ಅಕ್ಕ ತಂಗಿರು ಎಲ್ಲಿ ಸ್ಕೂಲಲ್ಲ.
ಹಾ ಸ್ಕೂಲಲ್ಲಿ ಕಣ ಮೂರ್ ಜನ ಗೊತ್ತು ನಾ ನೋಡಿದೀನಿ ಎಲ್ಲ
ಸ್ಕೂಲಲ್ಲಾ.
ಸ್ಕೂಲಲ್ಲಿ ಹ್ಮ ಸ್ಕೂಲಲ್ಲಿ.
ಅರವತ್ತೈದು ಜನ ಟೆಂತಲ್ಲಿ.
ಅರವತ್ತೈದು ಜನನಾ? ಅಂದ್ರೆ ಈ ಒಬ್ಬೊಬ್ರು ಇಷ್ಟು ಸರ್ಗಳೊಗೆ ಇಷ್ಟಿಷ್ಟು ಮಕ್ಳು ಅಂತ ಕೊಟ್ಟವ್ರಾ?
ಹಾ ಅಕ್ಕ.
ಹಂಗಾದ್ರೆ ಸರಿ ಈಗ ನಾನೀಗ್ ಹೋಗ್ತಿದ್ದೀನಿ ನೋಡು ನಮ್ ಸ್ಕೂಲು.
ಹಾ ಅಕ್ಕ ಇಲ್ಲೂ ಅಷ್ಟೆ ಹತ್ತತ್.
ಹ್ಮ ಚ ಅದೇ ಹೊರ್ಗೆ ನಾವ ನು ದಿನ. ಕರೆ ಮಾಡಲ್ಲಾ. ಆ ಒಂದು ತಿಂಗ್ಳಲ್ಲಿ ಎರಡು ದಿನ ಹದ್ನೈದ್ ದಿನಕ್ಕ್ ಒಂದ್ಸಲ ಮಾಡ್ತೀರಿ.
ಆಕ ಇಲ್ಲ ಹಂಗಿಲ್ಲ ದಿನ
ಅದೇ ನೀವು ದಿನ ಅಂದ್ರೆ ನೀವು ಎಸ್ ಎಸ್ ಎಲ್ ಸಿ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಮಾಡ್ತಾರೆ.
ಹ ಹ್ಮ ಕ್ಕ. ಪೇರೆಂಟ್ಸ್ಗೆ ಮಾಡ್ ಕೇಳ್ತಾರೆ. ಫ್ರೀ ಟೈಮ್ ಅಲ್ಲೂ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ.
ಹಂಗ್ರಾದ್ ನೀನ್ ಎಲ್ಲಿ ನಿಮ್ಮಮ್ಮನ್ ನಂಬರ್ ಕೊ
ಅಕ್ಕನ್ ನಂಬರ್ ಕೊಟ್ಟಿದ್ದೀನಿ.
ಕ್ಕನ್ ನಂಬರ್ ಕೊಟ್ಟಿದಿಯ ಒಳ್ಳೆ ಕೆಲ್ಸ ಮಾಡಿದಿಯ ಬಿಡು.
ಅಮ್ಮಂತ್ ಕೊಟ್ರೆ ಹೇಳ್ಬಿಟ್ಟು ತ್ತದಲ್ಲ ಅಮ್ಮ.
ನಿಮ್ ಅಕ್ಕನು ನಿನ್ಗೆ ಎಲ್ಲರು ಸಹಾಯ ಮಾಡ್ತಾರೆ. ಹ್ಮ್
ತಿನ್ನು ಅನ್ಸ್ ಸರ್ರು ಹಿಂಗೆ ಇವತ್ತು ನಂದು ಮಂಗ್ಮಂಗ್ಳವಾರಳ ನನಗ್ ಮಾಡೋದು. ಅದಕ್ಕೆ ನಾನ್ ಮೊದ್ಲೇ ಹೇಳ್ಬಿಟ್ಟೋಗಿರ್ತೀನಿ. ಸರ್ ಇವತ್ ಫೋನ್ ಮಾಡ್ತಾರೆ ಸರ್ ಇವತ್ ಫೋನ್ ಮಾಡಿರ್ತಾರೆ ಅಂತ. ಹುಷಾರಾಗ ಮಾತಾಡು ಅಂದ್ಬಿಟ್ಟು ಹಳ್ಬಿಟ್ಟು ಟೋಗದ್ ಅವಾಗವ್ಳು ಅಮ್ಮನ್ ಹತ್ರ ಹೇಳ್ತಾಳೆ. ಹ
ನಿಮ್ಗೆಲ್ಲ ಇರ್ತೆತಾನೆ ಅವ್ರ ಕಡೆಯಿಂದ ಇಷ್ಟ್ ಮಾರ್ಕ್ಸ್ ಕೊಡ್ತಾರೆ ಟೆಸ್ಟ್ ಮೇಲ್ ತಗಬಿ
ಹ ಅಕ ಐತೆ.
ಇಪ್ಪತ್ತ ಮೂವತ್ತಕ್ ಮಾಡೋರ ಈಗ
ಇಪ್ಪತ್ತಕ್ಕೆ ಕನ್ನಡ ಒಂದು ಇಪ್ಪತ್ತೈದು ಇನ್ನೆಲ್ಲ ಇಪ್ಪತ್ತೆ. ಹದು
ಹ್ಮ ಅದೇ ನಾವ್ ಓದ್ಬೇಕಾದ್ರು ಅಷ್ಟೇ ಇಯ್ತು. ಹ್ಮ್ ಅದೆ ಎಲ್ಲಾರತ್ರ ಚೆನ್ನಾಗಿದ್ರೆ ಕೊಡ್ತಾರೆ ಅದೊಂದ್ ಸ್ವಲ್ಪ ನೀವ್ ಮದೆ ಮುಂದ ಮಾರ್ಕ್ಸ್ ತೆಗಿಯಬೇಕು ಜಾ ಅನುಕೂಲ ಆಗುತ್ತೆ
ಅದಿಕ್ಕೆೇ ಎಲ್ಲರ ಜೊತೆ ಕ್ಲೋಸ್ ಆಗಿರೋದಕ್ ಇವ ನಮ್ ಹಂಂಗಗೆ ಮಕ್ಸ್ ಕೊಟ್ಕೊ ಬಂದ್ರೀ
ಹಾ ಅದ ಸರಿ ನೀವು ಒಬ್ಬೊಬ್ಬರು ಸರಿ ಇಲ್ಲ ಟೀಚರ್ಗಳು ಮಕ್ಳು ಒ ನಂತರ ನೋಡೋಕ್ ಮಾತಾಿಸಸ್ತಾರೆ ಚೆನ್ನಾಗೆ ಆ ಮಾರ್ಕ್ಸ್ ಕೊಡಲ್ಲ ಅವ್ರಂದು ಬಿಜ ಸರ್ಲ್ಲ
ಹಾ ಕಂಗೆ ಇಲ್ಲ ತರ ಇಲ್ ಅಂದ್ರೆ ಅವ್ರೇ ಅಂದ್ರೆ ನಮ ಜೊತೆ ಹೆಂಗಲ್ಲ ಓದೋರ್ ಜೊತೆ ಚೆನ್ನಾಗಿರ್ತಾರೆ ಓದಲ್ವಲ್ಲ ಅವ್ರಜ ಹೊಡೆಯೋದು ನಾ ಅವರ್ಜ ಹ್ಮ್
ಅವ್ರೇಏನು ನಾವ್ ಕಲ್ತ್ರು ಏನು ಏನಾದ್ರು ಮಾರ್ಕ್ಸ್ ತಗದ್ರು ಅವ್ರಿಗೇನು ಸಿಗಲ್ಲ ಅವ್ರೆ ನಿಮ್ಗೆ ಎಕ್ಸ್ಟ್ರಾ ಸಂಬಳ ಕೊಡ್ತಾರಂತ
ಹಾ ನಾವ್ ಬರ್ಬೋದು ಹಿಂಗ ಹೋಗ್ಬೋದು ಅಂತ ಅವ್ರೇ ಹೇಳ್ತಾರೆ ನೀವು್ ಕಲಿಲಿ ಅನ್ನೋ ಉದ್ದೇಶ ಕ್ಕೋಸ್ಕರ ಒಡೆಯದು ಅಂತೆಲ್ಲಾ ಹೇಳ್ತಾರೆ
ಹ್ಮ್ ಅಷ್ಟೇ ನ ಅದೊಂದು ಮೊದ್ನೇದು ಏನೋ ಒಂದು ಎಸ್ ಎಸ್ ಎಸ್ಸಿನ ಮಾರ್ಸ್ ಜಾಸ್ತಿಾಗೋ ಚೆನ್ನಾಗಿರುತ್ತೆಮೇಲೆ ಪ ಯು ಸಿ ಏನಾದರುಓದ ಪು ಸಿ ಆಥರ ನೀನ್ ಎಲ್ಲೂ ಕೇಳಲ್ಲ ನೀನ್ ಒಂಬತ್ತನೇ ಕ್ಲಾಸ್ಲ್ಲಿ ಎಷ್ಟು ಮಾರ್ಕ್ಸ್ ತರ್ದ ಏನು ಕೇಳಲ್ಲ
ಹಕ್ಕ
ಹ್ಮ್ ಸರಿ ಟೈಮ್ ಆಯ್ತು ಓದದಿರೋ ಓದ್ಕೋ ಎಲ್ಲ ಮಲ್ಕೋ ನಿ್ ನಾಳೆ ಕಾಲ್ ಮಾಡ್ತೀನ ಆಯ್ತಾ
ನನ್
ಹ ಹುಷಾರು
ಹಾ ಸರಿ
ಹ್ಮ್
ಕೊಟ್ಟನ ಪ ಅ